ಹ ಹೇಳ್ ಅಕ್ಕ ಏನಿಲ್ಲ ಸುಮ್ಮ್ನೆ ಅಂಗೇ ಮಲ್ಕೊಂಡಿದ್ನ
ಹ್ಮ್
ಫೋನ್ ಚಾಲೆಂಟ್ ಇಟ್ಟಿದ್ನಲ್ಲ ನೋಡಿಲ್ಲ
ಹ್ಮ್ ಹ್ಮ್
ಹ್ಮ ಈಗ ಮಗ್ಸಿದಾಕೆ ಆಗ್ಲಿ ಎದ್ದು ಬಿಟ್ಲು
ಅವ್ರು ಮಕ್ಕಕೊಂಬಿಟ್ರ ಕೆಲ್ಸ ಮಾಡಾರ ಯಾರ
ಈ ಬಾಳತ್ತ್ ಆಗಿಲ್ ನೋಡಕ್ಕ ಇನ್ನೊಮ್ಮ್ ಹದಿನೈದ್ ಇಪ್ಪತ್ ನಿಮಿಷ ಆಗೇತ್ತ ನೋಡಷ್ಟ ಮಕ ತೊಳ್ಸಿ ಎ ಇಲ್ಲ ಅದೇ ಹನ್ನೊಂದದ್ ಎಂಟು ಅನ್ನಂದವ್ರ ಅಷ್ಟ ಹ್ಮ್ ಸ್ಣಕ್ಕೆ ಆಯಕು ಮಕ್ಕಳದಲ್ಲೇಟೆ ಆಕೆ ಅಷ್ಟೇ ಯಾಕೆ ಅಷ್ಟೇ ಹ್ಮ ಹ ಆಕೆ ಈಗ್ ಸ್ಕೂಲ್ಗೆ ಹೋಗಿ ಬಂದ್ಳು ಅಮ್ಮ ಹೋದ್ರ್ ಹೊಲ್ ಅದ ಕಾಲ್ೋಗರು ವಿ ಚಿೋಗ್ಬಿಡ್ಬ ದೂರ ಐತೆ ಅ ನೋಡ ಸ್ಕೂಲ್ ಯಕ ದೂರ ಐತೆ ಆದ್ರೂ ಸಪ್ ನೋಡೋಣ ಅಂತ ಬಿಟ್ಟು ಬಂದಿದ್ಲ್ ಇದ್ಲಾಕ ನೀ ನಿನ್ ಬುಟ್ ಅಯಲ್ಲ ಸುಮ್ ಇರ್ತಾಳ ಅಲ್ಲ ಅಭ್ಯಾಸ ಐತೆ ಈಗ ಹೋಗಲ್ಲ
ಹ್ಮ್
ಫಸ್ಟಗಷ್ಟೇ ಅವ್ ಮನೆಗ್ ಹೋಗ್ತಿ ಅಂದ್ಳಂತೆ ಅಮ್ಮ ಒಂದ್ಮೇಲೆ
ಹ್ಮ್
ಅ ಅಂದ್ರೆ ಅಮ್ಮ ನಿಮ್ಮ ನಿಮ್ಮಮ್ಮ ಬರ್ತಾಳಾ ಬಂತ ಕರ್ಕೊಂಡ ಹೋಗ್ತಳ ಅಂತ ಹೇಳಿದ್ರ ಅಷ್ಟಿಗೆ ಸುಮ್ನೆಗ್ಬಿಟ್ಟಳ ಅಳದ್ ಗಿಳಾದ್ ಏನ್ ಮಾಡಲ್ಲ ಅಷ್ಟೇ ಕೇಳಲ್ಲ ಒಂದ್ ಸ್ವಲ್ಪ ಹಂಗ ಅಂತ್ ತಕ್ಷಣ ಸುಮ್ನೆ ಆಗ ಒಂದ್ ಗಂಟೆಗ್ ಹೋಗ್ ಕರ್ಕೊ ಬಂದಳ ಮೂರುವರೆ ನಾಕ್ ಗಂಟೆ ತನ ಸ್ಕೂಲ್ ಹ್ಮ್ ಏನ್ ಫೋನ್ ಬಂತ ಹ ಇಲ್ಲ ಅದಕ್ಕೆ ನಂದ ಬಂತೇನೆ ಹಾ ಹ ಯಾವ ಊರು ನಿಂದು ಹ್ಮ್ - ಹ್ಮ್. ಅಲ್ಲ ಈ ಗಂಡನ ಮನಿದ ಅಲ್ಲಿ.
ಆ.
ಎಲ್ಲಿ ನಿಮ್ ಗಂಡನ್ ಮನೆ ದೇವ್ರಾ.
ಆ ಆ ಮನೆ ಹತ್ರ ಒಬ್ರು ದೇವ್ರ ಮಾಡಾರ.
ನಿಮಕ್ಕ ಎಲ್ಲಾರು ಹೋಗ್ಯಾರ.
ಹ್ಮ್.
ನಿಮ್ಮನೇವರು. ಅಣ್ಣಾನ ಹೋಗನಾ.
ಹ್ಮ್.
ಹಾ. ಸ್ಕೂಲ್ ರಜೆ. ಬಜಾಕ ಹೋಗ್ಯಲ್ಲ ಆಕನು. ಕ್ಲೈಮೇಟ್ಸ್ ಇಲ್ಲೆಲ್ಲ ಎದುಕ್ಕ.
ಹ ಅದೇನೋಡ.
ಕ್ಲೈಮೇಟ್ ಬರ ಸರಿ ಇಲ್ಲೇನಲ್ಲಿ ಮಳೆ ಬರೋದು. ಯಾವಾಗ ನಿನ್ನೆ ಹೋಗ್ಯಾರ. ಸುಮ್ಮ ಓದಲ್ ಹೆಂಗಿರ್ತತೆ ಅಸಲಿಗೆ.
ಅ ನೀ ಏ ಮಾಡುದು ಮನೆ ದೇವ್ರ. ನಾವ್ಂತ ಇವ್ರಂತ ಇವ್ರಪ್ಪ ಅಂತ ಕರ್ಕೊಂಡ್ ಹೋಗೋದ ಅಷ್ಟ ಆಗೈತೆ. ಹಂಗಾಗಿ.
ಏ ನಿಮ್ಮಕ್ಕ ಅವರು ನೀವು ಅಲ್ ಮನೆ ಹತ್ರ ಬೇರೆವರು. ಬೇರೆಯವ್ರ ನಿಮ್ ಮನೆ ಹತ್ರ ರಿಲಷನ್ಸ್. ಹ್ಮ್ ಅದೇ.
ಹ್ಮ್.
ಅಂದ್ರ ನಿಮ್ಮ ಅಕ್ಕ ಯಾರಲ್ಲ ಮನ್ಯಾಗ. ಹ ಒಬ್ಬಕ್ಕೆ ಫಸ್ಟ್. ಹ ಸರ ನ ಹೆಂಗಿರೋದುಲ್ಲ.
ಹೋಗ್ತಿದೆನಲ್ಲ. ಸಮ್ಮರ ಅಲ್ಲಿ ಅವ್ರರು ಊರ್ ಹೋದಾಗ ಇರ್ತಿದ್ದೇ ಅಂದ್ರೆ ಲಿಖಿತ ನಾನು ಮುರಾರಿ ಇರ್ತಿದ್ವಿ. ಈ ಸತಿ ಫಸ್ಟ್ ಟೈಮ್ ನಾನ ಮರ್ರ ಮಳೆ ಸ್ಟಾರ್ಟ್ ಆಗ. ಸಸಿ ನನು ಭಯ ಆಗದ ಅದ.
ಹಊನ ಅಕ್ಕ ನೀ ಮಧ್ಯಾಹ್ನದಿಂದಾನೇ ಬಂದ ನೋಡ್ ಮಳೆ.
ಅ ಇಲ್ಲಿ ಚಾನಿ ಉದ್ರಾಕತಾವ. ಸ್ಪೀಡ್ ಏಲ್ಲ ಹ ಉದ್ರರಕತತೆ ಯಾವಾಗ ಸ್ಪೀಡ್ ಆಗ್ತೋ ಗೊತ್ತಿಲ್ಲ. ಅದು ಭಯ ಇಟ್ಟು ಬಿಡತಾನೇ.
ಮಧ್ಯಾಹ್ನ ಇದ್ದವ.
ಏ.
ಹೋಗಿದ್ದಕ್ಕ ಕೆಲ್ಸ. ಹೋಗಿ ಬಂದೇನ ಕೆಲ್ಸಕ ಹೋಗ್ ಬಂದ್ಯಾ ಹ ಹ ಹಾ
ಮತ್ತೆ ಹಂಗೆ ಡ್ಯೂಟಿಯಿಂದಾನೇ ಸೀದಾ ಕರ್ಕೊಂಡ ಹೋಗಿ ಕರ್ಕೊಂಡು ಬಂದೆ.
ಅದೇ ಟಿ ಅಕ್ಕಾ ಒಂದೇ ಒಂದು ಆಯ್ತು ನೋಡ ಕೂಡ
ಹುಂ ಹೋಗಿ ಬಂದ್ರಾ ಹುಡುಗರು ಸ್ಕೂಲಿಗೆ
ಸ್ಕೂಲ್ ಗೆ ಹೋಗಿ ಬಂದು ಟ್ಯೂಷನಿಗೆ ಹೋಗಯಾಕ ಆಗ್ಲೇ ಹಾ ಟ್ಯೂಷನ್ ಕೂಡ ಅ ಕಳಿಸಿತಾರ ಈ ಏಳುವರೆಗೆ ಬರ್ತಾರ ಮತ್ತೆ ಇಲ್ಲಾ ಇಲ್ಲಾ ಮಾಡಿಲ್ಲ ಪುರುಸೊತ್ತಿರಲ್ಲಾ ಅಲ್ಲಿದ್ದ ಬಂದು ಅವದೇ ಒಂದ ಎರಡ್ ತಾಸು ಗಲಾಟಿ ಮಾಡ್ತವ ಹುಂ ಆತ ಏನ್ ಮಾಡಕಹತ್ತಾನ್
ಹಂಗ ಗಲಾಟೆ ಮಾಡ್ತಾನ ಹೊರಗ ಒಳಗ ಮಳೆ ಬರತತೆ ಸ್ನಾನ ಮಾಡ್ತನೇ ಆನಾಕತಾನ್
ಹಾ ಹೌದೆನ್
ಸ್ನಾನ ಮಾಡ್ತೀನಿ ಅಂತಾನ
ಹ್ ತೋಯಸ್ಕಂಬಿಡ್ತಾನಂತ
ಅವನ್ ಸ್ಕೂಲಾಗ ಹೈಟ್ ಅವನ್ ಹೈಟ್ ಇದಾನಂತೆ ಎಲ್ಲಾರೂ ಗಿಟಕಿಟ್ಟಕ್ಕಿದಾರ ನಿನ್ ಮಗಾ ಹೈಟ್ ಈದಾನ ಇದು ಆಗಸ್ಟ್ ಫಿಫ್ಟ್ ಪಿಪೀಟ್ಟಂತಿಗೆ ಲಾಲ ಲಜಪತ್ ರಾಯಿ ಗೆಟಪ್ ಹಾಕ್ಸ್ರಿ ಅವನಿಗೆ ಅಂತಂದು ಫೋನ್ ಮಾಡಾರ್
ಅದಕ್ಕ ಒಂದಿಷ್ಟು ದುಡ್ಡು ಡ್ರೆಸ್ಸಿಗೆ.
ಹ ಅವ್ರ್ದು ಮನೇಲಿರೋದೆೇ ಹಾಕ್ರಿ ಅಷ್ಟೇ ರೆಡಿ ಮಾಡಿದ್ರೆ ಅಷ್ಟೇ ಸಾಕು ಅಂತಂದ್ಲು ಆಯ್ತು ಬಿಡ್ರಿ ಮೇಡಮ್ ಮಾಡ್ತೀನಿ ಅಂದೆ
ಹೂ ಚೆನ್ನಾಗಿ ಮಾಡುದು ಬೇಸ್
ಆ ತರಾ ಇದ್ದ ಹುಡುರ್ಗೂ ಇಂಟ್ರೆಸ್ಟ್ ಸ್ವಲ್ಪ್
ಹ
ಹು ಹುಂ ಅವನು ಸ್ವಲ್ಪ ಅಳತ್ತಿದ್ದ ಸ್ವಲ್ಪ್ ಸ್ಟಾರ್ಟಿಂಗ್ ಬಾಳ ಅಳತಿದ್ದಾ ಸ್ಕೂಲಿಗೆ ಹೋಗಕೆ ಈಗ ಒಂದ್ ಎರಡು ದಿನದಿಂದ ಸುಮ್ನೆ ಹೋಗಾಕತ್ತ ಮೇಡಮ್ ಅದೇ ಅನಾಗತ್ತ ಅಳ್ಳಾರದ್ ಬರಕತನಾ ಗುಡ್ ಬಾಯ್ ಅಂತಾ ತಂದೆನ ಇವತ್ತು ಮೊದಲ ಮಾತಡ್ಸಿದ್ರು ಮಾತಾಡುತ್ತಿರಲ್ಲಿಲ್ಲಾ ಇವಾಗ ಚೆನ್ನಾಗಿ ಮಾತಾಡ್ತಾನ ಅಂತಂದ್ಲೂ
ಹುಂ
ಅಭ್ಯಾಸ ಆಗ್ಬೇಕಲ್ಲಮ್ಮ ಅಂತಂದೇ
ಹುಂ
ಚೆನ್ನಾಗಿತಾವ ಊರಿನ ರೆಡಿ ಆಗ್ಕಂದ ರೆಡಿ ಆಗ್ತಿದ್ಲು ಬ್ಯಸ ಭಾರತ ಮಾತೆ
ಹುಂ
ಅಕ್ಕಿಗೆ ಮಾಡಿದ್ರ
ಆಕೆ ಚೆನ್ನಾಗಿ ಇದಾಳೆ ಕೂದಲು
ಹೇಗಿ ಚೆನ್ನಾಗ್ ಕಾಣತಿತ್ತಕ್ಕ ಅವ ಮಾಡಿದಾಗ
ಅದ
ಭಾರತ್ ಮಾತೆ ಒಂದ್ಸರೆ ರುಕ್ಮಿಣಿ
ಹ್ಮ್
ಹಾ ಕೃಷ್ಣ ರುಕ್ಮಿಣಿ ರುಕ್ಮಿಣಿ ಮಾಡಿತ್ತ ಆಕಿ ಚೆನ್ನಾಗ್ ಕಾಣ್ತೆ ಚೆನ್ನಾಗ ಕಾಣ್ತೇ ಅಂದ್ರೆ
ಹ್ಮ್ ಹ್ಮ್
ಏ ಅಂದ್ರೆ ಹೇಳಿದಲ್ ಮಾಡ್ತಾಳ ಬಿಡಕಿ
ಹ್ಮ್
ಹ್ಮ್ ಭಾಷಣ ಮಾಡಂದ್ರೆ ನಾವ್ ಹೆದರಿಕೆಂತವಿ ಆಕಿ ಎಲ್ಲಾರ ಎದ್ರ ಮಾಡ್ಬತಲ್ ಹೇಗಿರ್ಬೇಕು ಅಂತ ನೀ ತೋರ್ಬೇಕ ಅಂತ ಒಣಕ್ಕ ಹಾಕಿ ಒಟ್ಟವ್ರ ಏನ ಸ್ಕೂಲ್ನಂಗ ಹೇಳದ್ರ ನಾವ್ ಬಿಡೋದಿಲ್ಲ ಕಲೆ ಬಿದ್ದ್ ಬಿಡ್ತಾಳ ಮನ್ಯಾಗ ಕಲಬಿದ್ದ ಒಟ್ಟ ರೆಡಿ ಆಗಿ ಹೋಗ್ತಳ ಏ ಅಷ್ಟು ಧೈರ್ಯ ನಮಗೆ ನಾ ಎದ್ರಕಂತ ಇದ್ ಭಾಷೆ ಮಾಡಕ ಯಾಕೆ ಎದ್ರಲಾ ಆಕಿ
ಅವನ್್ಿಗದಾನ ಸ್ವಪ ಎದ್ರಕೊಂತಳ ನಾನ್ ೈ್ಯ ಹೇಳ್ತತೆ ನಂಗ ಮಾಡಬಾರ್ದ ಅಮ್ಮ ಅಂತ
ಹಾ
ಡಾನ್ಸ್ ಗಿನ್ಸ್ ಅಂದ್ರೆ ಮಾಡ್ತಾಳ ಸಿಂಗಲ್ಲ ಇದ ಅಂದ್ರೆ ಆಗಲ್ಲಕ್ಕಗೆ ಭಯ ಭಯ ಆಕತಮ್ಮ ಅಂತಳ
ಅಭ್ಯಾಸ ಇಲ್ಲಲ್ಲ ಅದಕ್ಕ ಮಾಡತಾರೆ ಹ್ಮ
ಇವಾಗ ಗೌರ್ಮೆಂಟ್ ಸ್ಕೂಲ್ ಬೇರೆನಾ ಅಲ್ಲಿ ಕೂಡ ಪ್ರೋಗ್ರಾಮ್ ಗಳು ಅವಗಳೆಲ್ಲಾ ಇರ್ದೇ ಇರ್ತಾವಂತ
ಹಾ
ಪಾರ್ಟಿಸಿಪೇಟ್ ಮಾಡಮ್ಮ ಸ್ಟೇಜ್ ಫಿಯರ್ ಇರಂಗಿಲ್ಲ
ಹ್ಮ್
ಸ್ವಲ್ಪ ಧೈರ್ಯ ಬರ್ತತೆ ಅಂತಂದು ಅಂತಿರ್ತಾನೆ ಬ್ಯಾಡಮ್ಮ ಅಂತಾಳ ಇಲ್ಲಿ ಫಸ್ಟ್ ಪ್ರೈವೇಟ್ ಸ್ಕೂಲ್ ಗೆ ಹೋಗಬೇಕ್ರ ಬರ ಇಪ್ಪತ್ತೈದು ಮೆಂಬರ್ಸ್ ಇರ್ತಿದರು ಅಷ್ಟೇ ಒಂದು ಕ್ಲಸ್ ಅಲ್ಲಿ
ಹ್ಮ್ ಇವಾಗ
ಇವಾಗ ಅರವತ್ ಜನ ಒಂದು ಕ್ಲಾಸ್ ಲಿ ಹುಡುಗರು ಹ್ಮ್ ಸ್ಟಾರ್ಟಿಂಗ್ನ ಗಲಾಟೆ ಅಮ್ಮ ಇಡಿ ಕ್ಲಾಸೆಲ್ಲ ಫುಲ್ ಗಲಾಟ ಅನ್ಸತ್ ನನಗೆ ಅಂತಂದಂತ ಇಲ್ ಅಭ್ಯಾಸ ಇಲ್ಲಲ್ಲ
ಅದ ಈ ಸ್ವಲ್ಪ ಜನ ಅಲ್ಲೊಂದು ಜಾಸ್ತಿ ಇದನಲ್ಲ ಣ ಹ್ಮ್ ಅಂಗಿದ್ರೆ ಏನ್ ಅನ್ಸಲ್ಲ ಹೋಗಿಲ್ಲ ನಾ ಆಕಬೇಕಕ್ಕೆ ಕಕ್ಕೆ ನವುೈ ಹೋಗಬಾರ್ದು ಕಂಡ್ ಹೋಗ್ಬೇಕಾಗುತ್ತೆ ರಜೆಕ್ ಹೆಳ್ ಹೇಳ್ಬಬನ್ಬಿಟ್ಟಿರ್ತಿಳ ಹೇಳ್ಬನ್ಬಿಟ್ಟಾಳ ಸ್ಕೂಲ್ ನಾಗ
ಯಾವಿಲ್ಲ ಲೀವ್ ಲೆಟರ್ ಕೂಡ ಕೊಟ್ಟಿಲ್ಲ
ಹ
ನಾನು ನಾನ್ ಬರೋದಾದ್ರೆ ಹೋಗಮ್ಮ ಹೋಗೋಣ ಇಲ್ಲ ಅಂದ್ರ ಬೇಡ ಅಂತ ಹೇಳಿದ್ದೆ ಕೇಳಿಲ್ಲ ಹೋಗ್ತನಿ ಹೋಗ್ತೀನ ಅಂತಂದು ಹೋಗ್ಯಾಳ
ಹ್ಮ್ ಹಾ ಮತ್ ಬೈತಾರೆನ
ಏನ್ ಮಾಡ್ತಾರ ಗೊತ್ತಿಲ್ಲ ಫಸ್ಟ್ ಟೈಮ್ ಬಿಟ್ಟಿರೋದು ಸ್ಕೂಲ್ಗೆ ಹೋದಾಗಿಂದ ಏನ್ ಮಾಡ್ತಾರ ಗೊತ್ತಿಲ್ಲ ಯಾರಂತ ಹೇಳ್ದಂಗೆಲ್ಲ ಹಂಗೆ ಹೋಗಲ್ಲ
ಹ್ಮ್ ಹ್ಮ್ ಅಂತದೆ.
ಹ್ಮ್ ಹ್ಮ ನನ್ ಮನೆ ದೇವ್ರಲ್ಲ ಹೋಗ್ಲಿ ಬಿಡ ಅಂತ ನನ್ ಸುಮ್
ಹ ಮತ್ತೆ ನು. ಬ್ಯಾಡನಕ್ಕ ನಾವ್ ಬ್ಯಾಡನ ಅಕ್ಕ ಮತ್ ಹೋದ್ರೆ ಇರ್ಲಿ.
ಹ್ಮ್ ಅವ್ಳಿಗು ಬರಿಯಕ ಹ ನಿದ್ದೆ ಕೆಡಕ ಸಾಕ ಆಬಿಟ್ಟತ್ತ.
ಹ
ಯಾವಾಗ ಯವಾಗ ರಷ್ಟ್ ಸಿಕ್ಕತ ಅನ್ನಂಗ್ ಆಕ್ಬಿಡತ್ತೆವ್ ಬರೀ ಹೋಮವರ್ಕ್. ಮೂರ್ ಜಗ್ಗಿ ಕೊಡ್ತಾರ ನೋಡ್ಸು ಬರ್ದಿದ್ದೆ ಬರ್ದಿದ್ದು.
ಅದು
ಹ್ಮ್ ಹಂಗಾಗಿ.
ಬರೆ ಆಗ್ತತ ದೆ ಓದಕ್ ಅಗಲ್ಲ.
ಹಾ ಶಶಿ.
ಬರ್ಯೋದ್ ಆಗ್ತೈತೆ ಓದೋದ ಆಗಲ್ಲ. ಮಿ ಮಿ ಹಾ ಅದೇ ಅದೇ
ಹ್ಮ್ ಇ ಇಪ್ಪತ್ತೆಂಟರಿಂದ ಎಕ್ಸಾಮ್ ಅಂತೆ ಮತ್ ಓದ್ಕೋಬೇಕಿಲ್ಲಮ್ಮ ಯಾಕ್ ಹಾಕ್ ಹೋಗತದ ಅಂದ್ರ ಎಲ್ ಬಿಟ್ಟು ಎಷ್ಟು ಇಡ್ತಾರಲ್ಲಮ್ಮಾ ನೆನ್ಪಿಡ್ತತಿ ಅವೇ ಕೊಡ್ತಾರ ಅಲ್ಲಿ ಅಂತನ್ಲ. ಹ್ಮ್ ನೀವು ಓವರ್ ಕಾನ್ಫಿಡೆನ್ಸ್ ಮಾತಾಡ್ಬೇಡಮ್ಮ ಆದಷ್ಟು ಹೋಗ್ಕೋಬೇಕು ಅಂತ ನಾನ್ ಹೇಳ್ತಾನೇ ಇದ್ದೆ.
ಹ್ಮ್
ಹ್ಮ್
ಹೇಳಕ್ ಬರಲ್ಲ ಯಾವ ಕೊಡ್ತಾರ ಯಾವ ಮಾಡ್ತಾರ ಸುಮ್ಮ್ನೆ. ಅಡಿಗೆ ಅಕ್ಕ
ಮಾಡಕತ್ತಿನ್ ನೋಡ ಅನ್ನಕ್ಕ ಇಟ್ಟಿನಿ ಟೊಮೆಟೊ ಪಲ್ಯ ಮಾಡಕತ್ತ ನನಗೆ ಅವ್ನಿಗೆ ಇಬ್ರಗೇನಾ.
ಹಾ
ಇನ್ನಂದು ಸ್ ಬೇಗ ಊಟ ಮಾಡಿ.
ಗೆ ನು ಪೂಜೆ ಮಾಡಕ್ ಬಂದ್ರ ಹ್ಮ ನೀರು ಬಂದವೆನಾ ಹ್ಮ್.
ಎ ಬಾರದ್ ಆತ್ ಹದಿನೈದ್ ದಿನಕ್ಕೋಸರ ನೀರು.
ಹತಾಯ ಮಳೆ
ಈ ಕಡೆ ರೋಡ್ಗಳು ಹಾಕ್ತದಾರ ಪೈಪ್ ಗಳು ಅಡ್ಡ ಅಡ್ಡ ಅದು ಇದು ಅಂತಂದು ನೀರ್ ಬಿಡವಲ್ರ ಸರಿಯಾಗಿ.
ಹ್ಮ ಮೊದ್ಲತ್ರ ಅಷ್ಟೆ.
ಇಲ್ಲ ಶಶಿ ಸಮ್ಮರ್ ಅಲ್ಲೆ ಹದಿನೈದ ದಿನಕ್ ಒಂದ್ಸರಿ.
ಹಾ ಹಾ
ಸುಮ್ಮಾರಲ್ಲೆ ಹದ್ನೈದು ದಿನಕ್ ಒನ್ಸ ಸಾರಿ.
ಹ್ಮ ಹ್ಮ್ ಉಳ್ ಕಿಟ್ಟೆ ಹ್ಮ್
ಹ ಇದ ರೋಡ್ ಹಾಕ್ತದಾರ ಅಂತಂದ ಲೇಟ್ ಮಾಡಕತ್ತಾರ.
ಹೌದ.
ಶಶಿ ಮತ್ತೆ ಮಾಡ್ತೀನಿ ಫೋನ್ ಹತ್ರನೇ ಇಟ್ಕೊ ಲಿಖಿತ ಫೋನ್ ಮಾಡಕತ್ತಲ್ಲ.
ಹ್ಮ ಯೂನಿವರ್ಸಿಟಿಯಿಂದ ಬಂದಿರೋ ಆಫೀಷಿಯಲ್ ಲೆಟರ್